ಏನ್ರಿ ದೋಸ್ತ ಏನಾ ಫೋನ್ ಹಚ್ಚಿಬಿಟ್ರಿ ಬಲಟ್ಟೆ
ನೆನಪಾದೆ ಅಂತ ಹಚ್ಚಿನಿನೋಡಪಾ ಆರಾಮಲ್ಲ ನಾನ್ ಆರಾಮ್ ನೋಡಪಾ ಮನೆಗೆಲ್ಲಾ ಆರಾಮ್ ಅದಾರ
ಹ್ಮ್ ಆರಾಮಾರಪ್ಪನೀ ಆರಾಮಿದ್ರ ಎಲ್ಲರೂನಮ್ಮ ಮನೆಗೆ ಆರಾಮ್ದಂಗೆ
ಹ್ಮ್ ಹಂಗಂದ್ರೆ ಹೆಂಗಪ್ಪಾ
ನಿಮ್ಮ ಮನೆಯಾಗ ಮನೆ ಕಡೆ ಎಲ್ಲ ಆರಾಮಲ್ಲ
ಹ್ಮ ಆರಾಮ್ ಅದಾರ ನಾನ್ ಊರಿಗ್ ಹೋಗಿಲ್ಲ ಹಿಂದೆ ಬೆಂಗಳೂರಿಗೆ ಕೆಲ್ಸ ಮಾಡಕ್ ಬಂದಿದ್ದೆ ಕೆಲ್ಸ ಇದು ಮಾರ್ಬಲ್ ಎಲ್ಲ ಅದ್ಮಾಡಕ್ ಮಾಡಕತ್ ನೋಡಪಾ
ಮಾರ್ಬಲ್ ಎಲ್ಲ ಕೇಳಿನ ಕಂಪನಿ ಎದ್ರದ್ದ ಹೇಳು ಅದು ಮಾರ್ಬಲ್
ಅಂದ್ರೆ ಟೆಲ್ಸ್ ಹಾಕದು
ಹಾ, ಹಾ, ಹಾ
ಹ್ಮ್, ಚಲೋ ಅದ ಕೆಲ್ಸನು. -
ಹೌದಾ, -
ಹ್ಮ್, ಹ್ಮ
ಮತ್ತ ಏನ್ ಮಾಡತಿ ಈಗ.
ಎನಿಲ್ಲ ನೋಡ ಸುಮ ಕುಂತಿದ್ನಾ- ಅದಕ್ಕೆ ದೋಸ್ತಿ ಗ ಹಚ್ಚಿಲಂತ ಹೇಳ್ಬಹಳ ದಿವಸ ಆಯತ ಲಂತ ಯವ ನ ಕೆಲ್ಸಕ್ ಬರ್ತವೇನ್ ಹುಡುಗರ ಅಂತ ಕೇಳಕ್ ಹಚಿದ್ದೆ. ಹ್ಮ
ಯಾವ ಇಲ್ಲಪ್ಪ ಕೆಲ್ಸಕ್ ಈಗನ್ಯಾವ್ ಬರ್ಲಾ ಯಾಕಂದ್ರೆ ಎಲ್ಲಾ ಬಿಜಿ ಮಾಡಿಬಿಟ್ರ.
ಹಾ
ಹ್ಮ್, ನಾನು ಒಂದ ಬೈಕ್ ತೋಬೇಕಕ್ಂತ ಹೇಳ ವಿಚಾರ ಮಾಡತಿದ್ದೆ. ಇಟತಾನ ಆನ್ಲೈನ್ದಾಗ ಅದ ಸಸ ಪಡತ ಭೈಕ ಯಾವ್ದ್ ಬೈಕ್ ತೊಗಬೇಕ, ಯಾವ್ದ್ ಕಂಪನಿ ಚಲೋ ಐತಿ, ಮೈಲೇಜ ಮತ್ತ ಅದ ಸ್ಪೀಡ ಚಕ್ ಮಾಡತಿದೆ ತಿಳಲೇ ಹಾಗಿಬಿಟ್ಟೆದನನಗೇನ. ಒಂದ್ರಕಿನ ಒಂದು ಬಲ ಅವ ಯಾವತ್ ತೋಗಕು ಯಾವ್ದ್ ಬಿಡ್ಬೇಕು.
ಕೆಲ್ಸಕ್ ಯೂಸ್ ಮಾಡಂಗತ್ತಪ್ಪ ಅಂದ್ರ ಸ್ಪೆಂಡರ್ ಗಾಡಿ ತಗೋ ಇಲ್ಲಾ ಶೈನಿ ಗಾಡಿ ತಗೋ.
ಸ್ಪೆಂಡ್ರ ಓಕೆ ಅದೇನು ಸರಿ ಇಲತ್ತಲ್ಲ ಅದ್ರ ಮ್ಯಾಗ ಗಾಡಿ ಕೂಂತ್ ಹೋಡಸ್ತಿವಿ ನೋಡು ನಾವು ಮಳಕಾಲ್ ಬೇನೆ ಬಂದ ಬಿಡ್ತಾವ ಜೆಲ್ಲ್ದಿನೇ.
ಹ್ಮ, ಸೇನಿಗಾಡಿ ತಗೊಬಿಡು ಬೆಸ್ಟ್ ನೋಡು.
ಶೈನಾ ಸ್ಮೂತ್ ಐತಿ ನಡಿತಿದಆದ್ರೇನು ದೊಡ್ಗಾಡಿ ಆಗಿಬಿಡತದ. ಕಂಫರ್ಟೇಬಲ್ ಇರ್ತದ.
ಹ ಹ್ಮ್ ಯಾಕಂದ್ರೆ ಅದು ಎಲ್ಲಾಟಕ್ ನಡತ ಯಾಕಂದ್ರೆ ಒಜ್ಜಿ ಹೊಲವುಎಲ್ಲಾ ಒ ಗಾಡಿ ಕೆಲ್ಸ ಚಲೋ ಮಾಡ್ತದ.
ಹ್ಮ್, ಇಲ್ಲ ಯಾಕಂದ್ರ ಕಾಲೇಜ್ಗೆ ಹೋಗ್ಕ್ ನೋಡ್ ತಗೊಂಡ್ ಒಂತರ ಶೋಕಿನು ಇರ್ಬಬೇಕು. ಮೈಲೇಜ್ ಕೊಡ್ಬೇಕು ಈ ಕಡೆ ಸ್ಪೀಡ್ ನು ಇರ್ಬೇಕು, ಲುಕ್ ಇರ್ಬೇಕು.
ಹ್ಮ್ ಹ್ಮ್
ಹ
ಹ ಎಲ್ಲ ಆ ತರದ ಯಾವ ಅಪ್ಪಂತ ಸ್ವಲ್ಪ, ಸ್ವಲ್ಪ, ಸ್ವಲ್ಪ- ಹ್ಮ್, ಹ್ಮ್ ನಮ್ ದೋಸ್ತ್ ಒಬ್ಬ ತಾನ್ ಪಲ್ಸರ್ ತೋಗೀದಾನ.
ಹ ಸರ್ ಒನ್ ಫಿಫ್ಟಿ ಆ
ಹ್ಮ್,
ಸಣ್ಣಗಾಡಿ ಆತದೋ ಯಾಕಂದ್ರೆ ಏನಪ್ಪಾ ಬಾಳ್ ಲಾಂಗ್ ಹೋದ್ವಿ ಅಂದ್ರ ಬಾ ಇಂಜನ್ ಹೀಟ್ ಆತದ.
ಹ್ಮ
ಸ್ಕೂಟಿ ಒಳಗ, ಅಲ್ಲ ನಿನ್ಗೆ ಯಾವ ಸ್ಕೂಟಿ ಚಲೋ ಪರಿಚಯ ಅವನು ಸ್ಕೂಟಿ ಯಾವಾರ ನೋಡಿಯೇನ.
ಹ್ಮ ೂಬತಗ ಮತ್ತ
ಡ್ಯೂಕ್ ಹೋಂಡಾ ಕಂಪನಿ ಅಲಾ.
ಹಾ ಬ ಚಲ ನೀನ್ ನೋಡಿ ಎಷ್ಟ ಮೂವತ್ತ ಎನ ಕೊಡತ್ ದ, ಮೂವತ್ತೈದ್, ನಲ್ವತ್ತರ್ ತನ ಕೊಡತ್ -
ನಲ್ವತ್ತ ಅಂದ್ರೆ ಅದೇ ಆಗ್ತೊಳೋದು ಮತ್ತೆ ಈವಾಗ ಗೇರ್ ಗಾಡಿನೆ ಚಲೋ ಅಲ್ಲ.
ಹ್ಮ್, ಯಾಕಂದ್ರೆ ಈಗ ಇವ ಬಾರಿ ಓಡ್ಸಕನ ಇವನಾ ನೀ ಆರಾಮಾಗಿ ತಿರುಗಾಡ್ಬೇಕು. ಮಾಡ್ಬೇಕ ಅಂತದ್ರ ನಾವ ನಿಂಗ ಎಲ್ಲ ಕೆಲ್ಸಕ್ಕೆ ನಡತದ ಎಲ್ಲಿ ಅಂದ್ರಪೂರ ಅಂದ್ರೆ ನ ಒಂದ ನೂರ್ ರೂಪಾಯಿ ಹಾಕಿದ್ ಅಂದ್ರ ಎರಡ್ ದಿನ ಹೆಂಗನ ಓಡ್ಸನಿ.
ಹ್ಮ
ಹ್ಮ್, ಪ್ಲಾಂಟಿನ್ ತಗೋಗ್ಂಬಿಡ ಆರಾಮ ಗಾಡಿ ಎಪ್ಪತ್ತ ಎಂಬತ್ ಕೊಡದದ ಮೈಲಸ ಹ್ಮ್
ಅದೇ ನೋಡದ ನೀವು ಈಗ ಪ್ಲಾಟಿನ್ಳ ನಾಕೈದು ಗಾಡವ ಅಂಡ್ರಡ್ ಸಿಿಸ್ ಒ ಅದ ಅಂಡ್ರ್ಡ್ ಟನ್ದ ಈಗ ಅದ್ರಾಗ ಒನ್ ಟ್ವೆಂಟಿ ಫೈವ್ ಬಿುಟ್ಟಾನ ಡಿಸ್ಕ್ ಬ್ರೇಕ್ ಬಿುಟ್ಟಾನ ಮುಂದ್ ಅದಕ್
ಹ್ಮ
ನೋಡಾ್ದಿನಿ ಯಾವ್ ತಗೋಬೇಕು ಯಾವ್ದಿಲ್ಲ ಅಂತ ವಿಚಾರ ಮಾಡತಿನನಿ ಯಾಕಂದ್ರ ಜೀವದಾಗ ಒಂದ
ಇಲ್ಲ್ಮ ಹಂಗಲ್ಲ ಮತ್ ಮನ್ಗ ಡ್ಯೂಟಿಗ ನೀವುತ್ ಎಲ್ಲ ತು ಜಾಗತಾ
ಹ್ಮ
ತಗೊಂಡಗೆ ತಪ್ಪ ಮತ್ಗ ತಗೊಂಡ್ ಬಿಿಡ ಚಲೋ ಅದ ನೋಡಿ
ತೋಕ್ ಯಾವ್ದ್ ಒಂದ ಯಾಕಂದ್ರೆ ಒಂದೇ ಸಲ ತೋದರ್ತದ ಲೈಫ್ ಗಾ ಇವತ್ತು ಒಂದುತ್ತ್ತ ನಳೆ ಬರೆೋ ಚ ಜನಾಗ ನ ದೊಡ್ಡ ವಿ ಪಿಗಳ ನಾವ್ ಅಪ್ಪಂತ ದೊಡ್ಡ ಅಂಬಾನಿ ಏನಲ್ಲ
ಹ್ಮ್ ಕರೆಕ್ಾ ಬಡ ಇಕ್ಕೆಳ ತಾಂಗದಪ್ಪ ಅಂದ ಸಲ್ಲ ಚೊಲಾಗ ಅಿತ ಉಂಗ
ಏನೋ ಮೊನ್ೆ ಪನ್ ತೊಂದಿತ್ತಲ್ಲ ಏನ್ ಹೇಳಿಯಲ್ಲ
ಹಾ ಹಗ ತಗೊಂಡನ್ಪಾ ಮತ್ತ್ ಪೋನ್ ತಗೊಂಡ್ರ ನೀ ಏನ ಅದದ ಎಲ್ಲಾ ವೇಸ್ಟ್ ಪೋನ್ ತಗೊಂಡ್ರಿ ಲ್ಲ ಸಮ್ಮ ಮಾಡ ಮಾಡ ನೋಣವು
ಯಾವತ್ತ ಒಂದು ಯಾವದಸ್ತ ಏನ್ ಹೇಳಿಯಲ್ಲ ನನಗೆ ನಿನ್ ದೋಸ್ತರು ಹೇಳಿದಾಗ ಗೊತ್ತಾಗ್ಯ
ಹ್ಮ್ ಇದು ಸಂಸನ್ ವೈಡ್ರಾ ತೋ ಕೊಡಪ
ಯಾವ್ದ ಆಲ್ಟ್ರಾ ಎಷ್ಟ ಟ್ವೆಂಟಿ ಫೋರ ಟ್ವೆಂಟಿ ಫೈವ
ಎಷ್ಟ ಟ್ವೆಂಟಿ ಫೋರ್ತ್ ಒಣ ಅಷ್ಟ ಚಲ್ ಅವರಕ್ಕ ಅಷ್ಟದ ಹಾ
ಅಲ್ಲ ಟ್ವೆಂಟಿ ಪರ್ ತಗಂದಿ ಟ್ಟ ಟ್ಂಟಿ ೈವ ಏ ಬಾಳ ನಾವು ಇನ್ನೊಂದು ಹತ್ತು ಸರ್ ಬಿಟ್ರ ಅದೇ ಬರ್ತ್ತಲ್ಲ ಟ್ವೆಟಿ ಫೈವ ಹೊಸ ಮಾಡಲ್ಲ
ಹಗ
ಹೆಂಗ ಕ್ಯಾಮ್ರಾ ಅದೆಲ್ಲ ಫ್ಯೂಚರ್ ಚಲೋ ಅದ
ಯ ಮಸ್ತ ಕಾಮರ ತ ಸ್ಟ ಸವರೆ ಮಸ್ತ ಆ ಹಾ
ಹ ವರ್ಕ್ ಹೆಂಗ್ ಆತದ ಸ್ಮೂತ್ ಆಗ್ತದನಾ ಬೇಕಲ್ಲರ ಅಲ್ಲ ಹಕಬೇಕಲ್ಲ ಈಗದ್ರ ಈಗ ಗಾಡಿ ತಗೋಬಬೇಕ
ಹ್ಮ್ ಹ್ಮ್ ಹ್ಮ್
ಈಗ ಒಂದ ಒಂದು ತಗೋಬಬೇಕಕ್ ಯಾಕ ಅಷ್ಟು ಈಗ ಗುಡ್ಡ ಒಮ್ಮೆ ಹತ್ತೇನಂದ್ರೆ ಗುಡ್ಡತ್ತ ತದ ಅದ್ರ ಸಣ್ಣ ಪುಟ್ಟ ಕೆಲ್ಸ ಮಾಡ್ಕೊಂಡ್ ಆಮೇಲೆ ತಗಬೇಕು
ಹ್ಮ್ ಅೌದು ಹಗೆ ಯಾರ ಮತೀವಿ
ಹ್ಮ್ ನಡೀತದಪ್ಪಾ ನೀ್ಂಗ ಗೆ ಎಷ್ಟು ಒಂಟಿ ರ್ ಅಲ್ಟ ತತಿ ದುಡ್ಡು ಐತಿ
ತಗ ತಗತ್ತ್ ಸಲ ತಗೊಂಡಂಬಿಟ್ಟು ಚಲೋಪೋನೆೆ ತಗ್ಂಬಿಡು ಅಂತ ಹೇಳಿ ತಗೊಂಡೆ
ಹ್ಮ ಒಂದಿನ ಕೊಡಬಪ್ಪ ಪೋನಾ ಫೋಟೋ ಶೂಟ್ ಗಾರ ಹೋಗ್ತೀವಿ
ಏ ಒಯ ಹ ಮರ ನನಕ್ಕೆನೇ ಚಿಂತಾನನೇತೆ
ಲ್ಲ ಮತ್ತ ಒಂದ್ ಮಾತ್ ಕೇಳಳ್ಬೇಕಕ್ತದ ಯಾಕಂದಫೋನ್ ನಿಂದು ಮಾಲಕ್
ಒಂದ ದಿನ ಯಾಕು ಒಂದ್ ವಾರನೆೇ ಒಯ್ದಟ್ಗ ಬಾಡನೆಲ್ಲ ಆಯ್ತಾ ಹ್ಮ ಹ್ಮ
ಒಂದ್ ವಾರ ಹದ್ರಂಗ ಒಂದ್ ವಾರ ಏನ್ ಬೇಡ ಒಂದಿನ ಚಲ ಚಛಲೋ ಬಟ್ಟಿ ಹಾಕೊಂಡ್ ಬರ್ತೀವಿ ಯಾಕಂದ್ರೆ ಈಗ ಸುಮ್ನೆ ಎಲ್ಲಾ ಇವು ಎಲ್ಲ ಟಿ ಎಸ್ ಎಲ್ ಆರ್ ಕ್ಯಾಮ್ರಾ ಗೇಮ್ರಾ ಎಲ್ಲ ಇ ಜೀರೋ
ಹ ಅಂಬ್ರ ಹೆಂಗ್ ಬರ್ತ್ ಗೊತ್ತಾರನು ಶ್ಯ ಇದಕ್ಕ ಇದ್ದಂಗೆ ಬರ್ತದ್ರ ಪೋಟ
ಹ್ಮ್ ಎಡಿಟ್ ಮಾಡಿದ್ರ
ಎಡಿಟ್ ಮಾಡಿದ್ರೆ ಇನ್ನ ಪೂರಾ ಗಿಪ್ಸ
ಹ್ಮ್ ಹ್ಮ್
ಹ್ಮ್ ಎ ನಂಬರ್
ಅದ್ಕ ಮತ್ತತ್ ಬೆಂಕಿ ಪೊನೆ ತೊಡ್ಬಿಟ್ಟಿ ನಮ್ ಬ್ಯಾಚ್ನ ಏನೇ ದೊಡ್ಡ ಪಂತಂದಾವ ಈಗ
ಹ್ಮ್
ಹಾ
ಮತ್ ಅದಕ ಅಂತೇಳಿ ಸುಮ್ನ್ ತಗೋತ ಮತ್ ಏ ಮಾಡ್ ಚಲೋದೇ ತಗೊ ಬಿಟ್ರ ಆಯ್ತ
ಅಲ್ಲೋ ಒಂದು ಒಂದು ಬೈಕ್ ತಗೋನೆನ್ ಒಂದ ಅಲ್ಲ ಅದೇ ವಿಚಿತ್ರ ಆಗ್ಕತದ ನನಗೆ
ಈಗ ತಗೋಬೇಕು ಮತ್ ಪೆಟ್ರೋಲ್ ಹಾಸ್ಬೇಕು ಕದ್ ಮಾಡ್ಬೇಕ ಕದ್ ಮಾಡ್ಬೇಕ ಅದಕ್ ಮನ್ಗ ಅವಲ್ಲ ಗಾಡ ರಗೂಡ ಅವ ಒಂದ್ ಎಬ್ ಜೋಡ ಅದ ಒಂದು ಸ್ಪಂಡರ್ ಅದ ಇನ್ನ ನಮ್ಮ ಅಣ್ಣಂದು ಒಂದು
ಹ್ಮ್ ಎಲ್ಲ ಬೈಕ್ ಇ ಅಂದ್ರ ಪೆಟ್ರೋಲ್ ಹಾಕ್ಸ್ಬೇಕು ಮತ್ ಅದ್ರ ಏನೇನು ಬರ್ತಾವ ಮಂಟೆನೆನ್ಸ್ ತಂದೆ ಈಗ ಫೋನ್ ತೊಂದಲ್ಲ ಮತ್ತ ಫೋನ್ ರೀಚಾರ್ಜ್ ಮಾಡ್ಬೇಕಕ್ ಅವಾಗವಾಗ ಗ್ಲಾಸ್ ಚೇಂಜ್ ಮಾಡ್ಬೇಕು ಬ್ಯಾಕ್ ಅವ್ರ ಚೇಂಜ್ ಮಾಡ್ಬೇಕು
ನಮ್ಮ ಆಗಿರ್ತ್ತೆ ಇದು ಯೂಸ್ ಮಾಡೋದು
ಅದೇ ಒಂದ್ ಜ ಅಡಪ್ಟ್ದ್ರು ಅಡಾಪ್ಟರ್ ತರರುವಾಗ ಅಡಾಪ್ಟ್ರ ಒಂದ ಮೂರಕ್ ಸಾವಿರದ ಇ
ಹ್ಮ್ ಮೆಹಂಗದ ಹೀರಡ ಹೀರ್ಲಂಡ ಜಗೆ ಸ್ಥ ನೀ
ಮತ್ ನೀರ್ ಬಿಳಿ ಯಾಕಂದ್ರ ಯಾರು ತಗೊಂಡಿಲ್ಲ ಹುಡುಗರು
ಹ್ಮ್ ಒಂದ್ಸಲ ತಗೋಬೇಕಂತ ಆಸೆ ಇರ್ತಲ್ಲ ಹ್ಮ್ ಆಸೆ ಮುರಿತಿ ಅಂದ್ರೆ ಮತ್ತತ್ ಒಳ್ಳೆ ಮುಟ್ಟದಲಿಕ್ಕ
ಹ್ಮ್ ಮತ್ತ ಏನ್ ಪಾ ಅಲ್ಲ ಪಾರ್ಟಿ ಕುಡಸ್ತ ಮ ತ್ತ ಗಾಡಿ ತಗೊಂಡ ಇದು ಪಫೋನ್ ತಗೊಂಡಿದ್ದ
ಬಾ ರೋ ಮಾರತ ನಾಳೆಗೆ ಬಾ ಏನಂತ ಅದ್ ಮಾಡ ಗೂತ್ತತ ಆಯ್ತಾ
ಏ ಏನ್ ಬೇಡ ಊಟ ಮಾಡದ್ರ ಹಾಕ್
ಬಾರ ಅಮರ ನಿನಗಿಲ್ಲ ನನ್ ಏನು ಸೌಕಾರ ಎಲ್ಲಾ ನಮ ನ ದೊಡ್ಸೋಕ ನೀನ್ ಹೇಗರಿ ನೀಫನ್ ತಗೋಲ ಏನ್ ತಗೋಲಾಗಿದೆ
ಹ ಸಾಹಕಾರು ನೀನು ಸಾಹಕಾರ ಅಲ್ಲಾ ನನಕೇನ ಮೊದಲ ಫೋನ್ ತಗೊಂಡಿ ತಿರ್ಗಿ ಅಲ್ರ ತಗೊಂಡಿ ಈಗ ಯಾರ ನೀವ ಸೌಕಾರರ್ಯನಾ ಎಲ್ಲ
ಹಂಗಲ್ಲ ಈಗ ಮತ್ತ ತಗೊಂಡಂದ್ರೆ ರೊಕ್ಕ ಖರ್ಚ ಆತವ ನ್ರೀ ನೀನ್
ಹಂಗೇನಿಲ್ಲ ನಮಮ್ಮದೇ ಏನ್ ಗೊತ್ತಾ ಈಗ ಅಷ್ಟ ಅಷ್ಟು ಅಮೌಂಟ್ ಕೊಡ್ತೋತ ಅಂದ್ರ ಅದ್ರಿಂದ ಅಷ್ಟು ಲಾಭ ಇರ್ಬೇಕಕ್ ಅಂದ್ರೂ ತೊಗೋಬಬೇಕಕ್ ಸುಮನೆ ಇರೊಕ್ಕ ವೇಸ್ಟ್ ಮಾಡಿ ತಗೊ ದೊಡ್ಡಗದಲ್ಲಾ
ಇ ಬಿ ಕರೆಕ್ಟ್ ಅದ ಈಗ ಇದ್ರ ಬದ್ಲಿ ಒಂದ ಅರ್ಧ ತೊಲಿ ಬಂಗಾರ ಒಂದ್ ತೊಲಿ ಬಂಗಾರ ತೊಗಂದ್ರು ಅಂದ್ರ
ಹಾ
ನಾಳೆ ಆದ್ ಮಾರಿದ್ರನ ಇದ್ರಕ ಎರಡ್ ಪಟ್ಟ ವ್ಯಾಲ್ಯೂ ಓತದ ಬಿಡು
ಹಾ
ಆದ್ರೆ ಇದು ಹೋಗಲ್ಲಲ್ಲ
ಈಗ ನಮ್ಮ್ ಮನ್ಯಾಗ ಸಣ್ಣರದ್ದಾಗಿ ಏನ್ ಹೇಳ ಬೆಳಸ್ಯಾರ ಗೊತ್ತಾನ ಈಗ ನಾವ ಒಬ್ರಿಗೆ ನೂರು ರೂಪಾಯಿ ಖರ್ಚ ಮಾಡತನ ಅಂದ್ರ ಅವ್ರಂದ ನಮ್ಗೆ ಒಂದ ಎರಡ್ನೂರು ಮುನ್ನೂ ರೂಪಾಯಿ ಲಾಭ ಇರ್ಬೇಕು ಅಂದ ಅವ್ರಗರು ರೊ ಖರ್ಚು ಮಾಡ ಅಂತ ಹೇಳಿಕೊಟ್ರಾರೆ
ಹ್ಮ್
ಪಾಲಕ್ಷಮಾಗ ಅಲ್ಲೇ ಹೋದ್ರು ಅದೇ ತರ ಇರ್ತವಿ ಮತ್ತ ನೀ ಅಷ್ಟೊಂದಂದು ರೋಗ ಕೂಡ ಪೂನ್ ತಂದ ನೀನೇ ಗ್ರೇಟ್ ಆದ್ರಿಂದ ನೀನ್ ಲಾಭದ ತಂದೆ ನನ್ಗೆ ಗಟ್ಟಿದ್ದು
ಏ ಸುಮ್ ಪವಾಣಿ ಮ ಏ ಮಾಡಕ್ ಆಗಲ್ಲ ಸುಮ್ಮ್ ತಗೋಬೇಕಂತ ತಗೊಂಡು
ನಾವು ತೊಗೊಂಡಿವವಪ್ಪ ಅದೇ ಹತ್ತು ಒಂದೊಂದ್ ಸಾವಿ ರೂಪಾಯದಾಗ ಆದ್ ಫೋನ್ ಇರೋದೆ
ಸಿಗ್ಬ ತಗೊಂಡಂಗ ಆಯ್ತದ
ಹ್ಮ್ ಹ್ಮ್ ಹೆಂಗಗೆ ಹುಡುಗರು ಉಬ್ಬಸ್ತಾರ ಹುಡ್ಗರು ಮಾತ್ಕೇತ ಅಂದ್ರ ಹೆಂಗಗೆ ಹೇಳ
ಹ್ಮ್ ಊರೆಲ್ಲಾ ನಮ್ ದೋಸ್ತ ಹಬ್ಬ ತಗೊಂಡ ಹುರುಷಿಬುಟ್ಟ
ಹ್ಮ್
ಐಫೋನ್ ತಗೊಂಡಿದ್ದಾವ
ಹ್ಮ್ ಹ್ಮ್
ಬರ ಐಫೋನ್ ಟ್ಲ್ ತಗೋೊಂಡನಾ ಬಾರಿ ಅದ್ ಮಾಡಿದ
ಹ್ಮ್
ಒಂದ್ಸಲ ಹ ಒಂದ್ಸಲ ನಾನ್ ಸುಮ್ ಪೋಟ ಸೂಟಿಗೆ ಕೇಳನಪ್ಪಾ ಇಜ್ಜತ ಕಳದು ಪುಟ್ಟಾವ
ಧನಕಾಯವಾ
ನ್ ಅಂತ ೋನ್ ತರ್ ಅಂತ ಹೇಳಿ ಯಡು ತಿಂದ ಅಪ್ಪಂತಂಗ ಮಂದೆ
ನೋಡ ನೋಡಣ ನಾಳೆ ಬತ ಇನ ನೋಡಂ ಪವನ್ ಹೆಂಗ ಅದ ಫ್ಯೂಚರ್ ಹೆಂಗದ ನೋಡಂತ
ಬಾ ನಾಳಗ್ ಬಂದ್ ಪೋನ್ ಹಚ್ಚು ಬರ್ತನನ್
ಸರಿ ಸರಿ ಅಂತ ಹಿಂಗೆ ಪೋನ್ ಹಚ್ಕೊತ್ರಿೀ ಯಾವಾಗಾರ
ಸರಿ ಇಡ್ಲಾ